ರ ಹೊದಸ ಆರಾಮಭತ್ ರೀ ಇನ್ ಹೆಂಗಡ್ರ
ಮಷ
ಮಾತಾಡಿ ಸರ್ ಸರ್ ಮಾತಾಡಿ ಸರ್. ಅರ್ಮಿದ ಬಗ್ಗೆ ಮಾತಾಡಂತ ಸರ್ ಹೇಳಿ ಸರ್
ಸರ್ ಹೇಳಿ ಸರ್ ಏನ್ ಸರ್ ಸಮಾಚಾರ ಯಾಕ್ ಸರ್ ಹಿಂಗ ಆಡ್ತಿದ್ರಿ ನೀವು. ಹ ಸ ಇಪ್ಪತ್ತದುಇಪ್ಪತ್ತಾರ ವರ್ಷ ಆಗದ ನೀವು ಮುಟ್ಟಿ. ಇನ್ನು ಐಕ್ಲ ಇರ್ತೀರಸರ್ ನೀವು ಇನ್ನು ಏಕೋ ತರ ಆಡ್ತಿದರೆ ಸರ್ ನೀವು
ಆರೋಗಕಳ್ತರ ಅದು ನನ್ನ ಏನಂತೇಳ್ಕೊಬಿಟ್ಟಿದ್ಯಾ
ಆ
ಹಾ ಏನ್ ಅಂತೇವಿ ಕಬಡಿದ್ಯಾ
ಏನ್ ತಿಲ್ಕಬಡಿ ಅಂದ್ರೆ ಏನ್ ದೊಡ್ಡ ಡಾನ್ ಸಾರ್ ನೀವು?
ಹಾ ಏನ್ ತಿಳ್ಕೋಬಿಟ್ಟಿದಿಯಾ ಯಾರ್ ಯಾರು ಹೈಕಳ್ ತರಾ ಆಡೊದು ಯಾರು ಹೇಳಿದ್ ನಿನ್ಗೆ?
ಯಾರೋ ಯಾಕೋ? ಏನೋ ಏನ್ ಹೇಳಿಗ ಸರಿ ಏನೋ?
ಕರೆಕ್ಟಾಗಿ ಮಾತಾಡೋ ಹುಡ್ಗ ಯಾಕೋ?
ಏನೋ ಹಿಂಗೆ ಕಣೋ ಮಾತಾಡೋದ ನಾವು.
ಯಾಕೋ ನೀನು ಕರೆಕ್ಟಾಗಿ ಮಾತಾಡೋ.
ಗೊತ್ತಿಲ್ವೇನೋ ನಾವ್ ಹಿಂಗೆ ಕಣೋ ಮಾತಾಡೋದು.
ಎಲ್ಲ ಇದೇ ಹೇಳಲೋ.
ನಾವ್ ಇಲ್ಲೇ ಇದೀವಲ್ಲೊ ಗ್ರೌಂಡ್ಲ್ಲೆ ಗ್ರೌಂಡ್ ಅಲ್ಲಿ ಇದೀವಿ.
ಹಾ ಏನ್ ಮಾಡ್ತಿದಿಯಾ ಗ್ರೌಂಡ್
ಗ್ರೌಂಡ್ ಅಲ್ಲಿ ಏನ್ ಮಾಡ್ತಾರೆ ಎಕ್ಸ ಎಕ್ಸರ್ಸೈಸ್ ಮಾಡಕ್ ಬಂದಿದೀವಿ.
ಹಾ ಏನ್ ಎಕ್ಸೈಸ ಮಾಡ್ತೀಯಾ?
ತರ ಗ್ರೌಂಡಲ್ಲಿ.
ಹ್ಮ್ ಅದೇ ಹೇಳೋ ನೀ ಏನ್ ಏನ್ ಮಾಡ್ತೀಯಾ ಅಂತಾ?
ಹ್ಮ ಹ್ಮ್ ನಾ ಏನೇನ್ ಮಾಡ್ತೀವಿ? ಸ್ಕ್ವಾಡ್ಸ್ ಮಾಡ್ತಿವಿ ಪೂಷಪ್ಸ್ ಮಾಡ್ತಿವಿ ರನ್ನಿಂಗ್ ಮಾಡ್ತೀವಿ ಪುಲಪ್ಸ್ ಮಾಡ್ತವಿ
ಹ ಹಾ ಏನ್ ಮಾಡ್ತಾರೆ ಅಂತಂದ್ರ
ಹ ತಾರಣ್ ಮಾಡ್ಬೇಕು ತರಣುವೆ
ಅಂದ್ರ ಮಂಗನಂಗ್ ಕೂತ್ಕತಾನ.
ಹ ಸರ್ ಹೇಳಿ ಸರ್ ಏನ್ ಮಾಡನ್ ಸರ್ ಅವ್ನ್ಗ ಹಂಗೆ ಸರ್ ಅವ್ನ್ಗ. ದುಡ್ಡಿನ ಮದ.
ಅದೇ ದುಡ್ಡಿನ್ ಮಜಾ ಇಗಾ.
ಹ್ಮ್ ತನ್ನದ್ ಮಾಡ್ಬೇಕಾದ್ರೆ ಬುಸ್ ಬುಸ್ ಅಂತಾನ ಅದಾದ್ಮೇಲೆ ಅದ ಅದಾದ್ಮೇಲ
ಆದ್ರೂ ಪಾಪ ಈಗ ಅವಂದಲ್ವಾ ಕುಳ್ಳುಂದಲ್ವಾ ಪಾಪ ಅ ಹಾ ಹಾ ಹಾ
ಏನ್ ಸರ್
ಈಗ ಅವ್ನ ಬೇ ಅವ್ರ ಸ್ನೇಹಿತರದಲ್ವಾ ಆ ಕಾಲ ಈಗ್ ಬಸ್ಟ್ ಅವ್ರ ಅವ್ರ ತಾನೆ ಮಾಡಿರೋದೂ ಅದಕ ಬುಸ್ ನಂಗ್ ಕುತಿರ್ತನ್ ತಂದ ಆಗಿರ ನೆಗದಾಡಂ ಮಾತಾಡ್ಯಾ ಮಾತಾಡ್ದ
ಸರ್ ಸರ್ ಬಿಡಿ ಸರ್ ಹೊಲಿ ಆಯ್ತು ಬಿಡಿ ಸರ್. ಸರ್ ಈಗ್ ಸರ್ ಈಗ್ ನೀವು ಸರ್
ಬೇಜಾರ್ ಆಗ್ ಹೋಗುತ್ತೆ ಸರ್ ನಮ್ ಒಂದ್ ಒಂದ್ ವಿಚಾರಕ್ಕೆ
ಸರ್ ಈಗ ನೀವು ಪಿ ಎಸ್ ಐ ಪಿ ಬರಿ ಪಿಸ್ ಸಿ ಎಕ್ಸ್ಟ್ರಾ ಸರ್ ಬರ ಬರ್ಯದ ನೀವು ಪಿ ಎಸ್ ಐ ಎಕ್ಸಾಮ್?
ಇಲ್ಲ ಸರ್ ಈಗ ಎಸ್ ಡಿ ಎ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟ್ ಎಲ್ಲಾ ಬರಿಬೇಕ ಸರ್ ಈಗ.
ಎಲ್ಲಾನೂ ಬರತಿರಾ ಸರ್?
ಹಾ ಶಾವಣ ಬೋರ್
ಸಾರ್ ಸಾರ್ ಹಲೋ ಸಾರ್.
ಹಾ
ಸರ್ ಇಲ್ಲಿ ಕರೆಕ್ಟ್ ಟೈಮ್ ಮಾತಾಡಿ ಸರ್
ಸ ಮಾತಾಡಿ ಸರ್ ಮಾತಾಡ್ತಿದ್ವಿ
ಹೇಳಿ ಸರ್ ಮಾತಾಡಿ ಸರ್ ನೀಟಾಗಿ
ಹೇಳಿ ಸರ್ ಹೇಳಿ ಸರ್
ಹ್ಮ್ ಹೇಳಿ ಸ ಸ ಸಾರ್ ಸಂವಿಧಾನ ನೀವು ಸಂವಿಧಾನ ಓದಿದ್ರ ಸ ಸರ್ ಅದ್ರ ಬಗ್ಗೆ ಸ್ವಲ್ಪ ನಮಗೂ ಸ್ವಲ್ಪ ಹೇಳಿ ಸರ್
ಸರ್ ನೀವ್ ಹೇಳಿಿಸ
ಸರ್ ನಮ್ಗೆ ಹೆಂಗಗೆ ಗೊತ್ತ ಸರ್
ನೀ ಹೇಳಿ ಸಾಹಸಿ
ಸರ್ ಈ ಕರೆಕ್ಟ್ಾಗಿ ಮಾತಾಡ್ತೀರಿ ಏನ್ ಸರ್ ನೀವು
ಸರ್ ಮಾತಾಡ್ತಿದವಿವಲ್ಪ ಸರ್ ನೀವ ಸರ್ ಹೇಳಿ ಅಂತಂದ್ರ ನೀವ ಏನಾದ್ರು ಹೇಳಿದ್ರೆ ನಾವವು ಅದ್ರ ಬಗ್ಗೆ ಕ್ವಾರಿಟಿ ಕೊಡ್ತವಿ
ಸಂ ಸಂವಿಧಾನದ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ ಸರ್ ನೀವು್ ಯಾವ್ದಾವ ಕಡೆ ಕಲ್ತಿದ್ದೀರಾ ಸರಿ ಸರ್ ನೀವು ನೀವು ಸರ್ ನೀವು ಹನ್ನೆರಡು ಅನುಸೂಚಿನ್ನ ಕಲ್ತಿದರ ಸರ್
ಹಾ ಕಲ್ತ
ಸರ್ ಇದು ಭಾಗಗಳು ಸ
ಆಗ ಸುಮಾರ ಆಗು
ಹ ಸರ್ ಇಪ್ಪತ್ತೈದದು ಭಾಗನೂ ಗೊತ್ತಾ ಸರ್
ಇಪ್ಪತ್ತೆರಡು ಗೊತ್ತು ಸರ್
ಇಪ್ಪತ್ತೆಡ
ಸರ್ ಸರ್ ಮತ್ತೆ ವಿಧಿಗಳು ವಿಧಿಗಳು ಸುಮಾರ ಎಷ್ಟುೋ ಸರ್ ಒಂದೂ ಒಂದ ನೂರು ವಿಧಿ ಗೊತ್ತಾ ಸರ್
ಅಮಕ್ ಮಾತಾಡ್ಬೇಕಾದ್ದು ಅಮ್ಮಕ್ ಕಾಲ್ ಮಾಡ್ರದು ಹಯ್
ಕಾ ಮಾತಾಡ್ರ ನಾ ಕಲ್ ಮಾಡ್ತಾರ ಅವ್ರೇ ಮಾತಾಡ್ಬ ಕಾಪಿ ಕಡಲ ಪಿ ಎಸ್ ಎಕ ಕತಲ್ಲ
ಸಾರ್ ಕ್ಯಾರೆಕ್ಟರ್ ಮಾತಾಡಿ ಸ
ನಾ ಹೇಳಿ ಸರ ಹೇಳಿ
ಹೋಗಿ ಆ ಕಡೆ ಹೋಗಿ
ಮರ ಬ
ಹೇಳಿ ಸರ್
ಹಾ ಸಾರ್ ನೀವು್ ಹೇಳಿ ಸರ್ ಏನ್ ಬಗ್ ಏನು ಏನ್ ಟಾಪಿಿಕು ಏನ್ ಹೊಸ ಕೇತ
ಸಾರ್ ಸರ್ ಎಷ್ಟು ವಿಧಿ ಸರ್ ಎಷ್ಟು ವಿಧಿಗಳು ಓದಿದೀರಾ ಸರ್ ಇಲ್ಲಿವು
ಸುಮಾರು ಗೊತ್ತು ಸರ್ ನಿಮ್ಗ್ ಗೊತ್ತತ್ರದ ಕೇಳಿ ಸರ್ ಹೇಳ್ತೀನಿ
ಸಾರ್ ನನಗ್ ಗೊತ್ತಿರ ಸಾರ್ ನಾವವು ಅದ ನಿಮ ಕೇಳ್ತವಿ ಅಂದ್ರೆ ಎಷ್ಟು ವಿಧಿ ಹೋಗಿದ್ದೀರಾ ಏನು ಎತ್ಲಾ ಅಂತ
ಹಾ ಹ ಸರ್ ನ ಇವಾಗ ಹೇಳ್ಬೇಕಂತಂದ್ರೆ ಇವಾಗ ರಾಷ್ಟ್ರಪತಿ ಬರ್ತಲ್ಸರ್ ಐವತ್ ಮೂರನೇ ಅವಧಿ
ಹ ಸರ್ ರಾಷ್ಟ್ರಪತಿ ಐವತ್ತಾರು ಮುಖ್ಯಮಂತ್ರಿ
ಮುಖ್ಯಮಂತ್ರಿ ಮುಖ್ಯಮಂತ್ರಿ್ದ ಏನುೋ ಎಪ್ಪತ್ತಾರು ಸರ್
ಹ್ಞೂ ಸರ್ ಎಷ್ಟು ಇದು ಸರ್ ಲೋಕಸಭಾ ಸ್ಪೀಕರ್ ಅವರು
ಸರ್ ಅಲ್ಲಿ ಗಂಟ ಹೋಗಿಲ್ಲ ಸ ತಡ್ಕಳಿ ನ ರಾಷ್ಟ್ರಪತಿ ಗಂಟ ಹ ಓ ಓದವಿ ವಿಜಯ್ಗ ಅಂತ ಹೇಳ್ತೀವ
ಈ ಈಗ ಈಗ ಓದಿದ್ದೀರ ಸರ್ ರೀಸೆಂಟ್ ಆಗಿ ಅಥವಾ ಯಾವತ್ತ ಓದಿದ್ದ
ಸರ್ ಅವಾವಾಗ ಓದಿದ್ದು ಇನ್ನುೂ ಕ್ಲಾರಿಟಿ ಸಿಕ್ಕಲಿಲ್ಲ ಸರ್ ನಮ್ಗೆ
ಹಷೆ ಈಗಗ್ ಹೋದರಾ
ಹ್ಮ್ ಹ್ಮ್
ಈಗೋದಿಲ್ಲವ ಸರ್ ನೀವ್ ಹಂಗಾರ
ಬಿಡುವ ಇಲ್ಲ ಸರ್ ನಮ್ಗ
ಹಾ ಸರ್
ಹ
ಸಾರ್ ಆ ಕಡೆ ಹೋಗಿ ಮಾತಾಡಿ ಸಾರ್
ನಾ ಎಲ್ಲ ಅಂತ ಹ ಕ್ದೆ ಸರ್
ಅಲ್ಲಿ ನಿಂತತ್ ಕೇಳಿ ಸರ್ ಮೊದ್ ಹೋಗಿದ್ರಲ್ಲ ಅಲ್ಲಿ ಮಾತಾಡಿ ಸರ್ ಇಲ್ಲ ಒಂದ್ ರೌ ಬನ್ನಿ ಸರ್ ಇನ್ನೊಂದ್ ರೌಂಡ್
ಹಾ ಹಾ ಸರ್
ಹೇಳಿ ಸರ್
ಹ್ಮ್ ಹೇಳಿ ಏನು ಇಜ ಮಾಡಬೇಕಸ ನೀವ ಕಸನ್ ಬ ಕಾನ್ಸಿಯಸ್ ಹ ಎಕ್ಸಾಮ್ ಬರ್ದಿದ್ರ ತಾನೆ ಇವಾಗ ಏನಾದರು
ಸರ್ ನಮ್ ಸರ್ ನಮ್ದ್ರಲ್ಲಿ ಕಾನ್ಸ್ಟಿಟ್ಯೂಷನ್ ಬುಗ್ಗೆ ಯಾವ್ದು ಬರ್ಲಿಲ್ಲ ಸರ್
ಹ್ಮ ಸರ್ ನೀವ್ ಓದಿದಿರತ್ತಾನೆ ಅ ಬರ್ದಿಲ್ಲ ಬರ್ದಿಲ್ಲ
ಹ ಸಾರ್ ನಮ್ದು ಓದಿದ್ದು ಸರ್ ಆದ್ರೆ ಸ್ವಲ್ಪ ಅಷ್ಟೇ ಸರ್ ಗೊತ್ತು ಭಾಗಗಳಲ್ಲಿ ಒಂದ್ ಎರಡು ಮೂರ್ ಭಾಗ ಗೊತ್ತು ಅಷ್ಟೇ ಸರ್
ಹಾವೇ ಅವ ನ ಕೆೇಳ ಸ
ಸರಿ ಸ ಸರ್ ಮೊದನೇ ಬಾಗ ಯಾವ್ದ ಸರ್
ಹ ಅದೇ ಸರ್ ಅದೇ ಭೂ ಒಕ್ಕೂಟ ಪ್ರದೇಶ ಅಂತ ಬರ್ತಳ ಸ
ಹ ಸ ರಾಜ್ಯ ಪ್ರಮುಖವಾದ ಭೂ ಪ್ರದೇಶಗಳು
ಹಾ ಸರ್ ಅದೇ
ಪೇರ್ಣ ಸರ್
ಎರಡ್ನೇ ನಿಮ್ಗೆ ಗೊತ್ತಲ್ಲ ಸ
ಪೌರತ್ವ
ಹ್ಮ್
ಸರ್ ಮರ್ನೇದು
ಮೊಳ ಭತ್ತ ಅಕ್ಕ ಕೊಳ್ಸ
ಹ ಸರ್ ಮೂಲಭೂತವಾಗಿಬೋದ ಸರ್
ಹಾ
ಎಷ್ಟನ ಎಷ್ಟನೇ ವಿ ಸ ಮೂಲಭೂತ ತಕೋ ಎಷ್ಟನೇದರಿಂದ ಎಷ್ಟನದುಂಟ ಬತ್ತ ಸರ್
ವಿಧಿಗೊಳ ಗೊತ್ತಿಲ್ಲ ಸರ್ ನಮ್ಗ ನಮ್ಗ ನಮ್ ಹೇಳಿದ್ರ ಸರ್
ಸರ್ ಹದ್ಮೂರು ಸರ್ ಸಾವಿರ ಸಾವಿರ ಸಾವಿರ ಹನ್ನೆರಡರಿಂದ
ಹಾ
ಮೂ ಸರ್ ಹನ್ನೆರಡರಿಂದ ಮೂವತ್ತೈದು
ಹಾ ಅದೇ ರಾಜ್ಯ ನಿರ್ದೇಶಕ ತತ್ವಗಳು ಹೋಗುತ್ತಲ್ಲ ಅಲ್ಲಿ ಗಂಟೆ ರಾಜಮ ಮೂವತ್ತಾರಂದ ಸ್ಟಾರ್ಟ್
ಸಾವ್ರ ಮವತ್ತಾರರಿಂದ ಐವತ್ತೊಂದು ಸರ್ ಐವತ್ತೊಂದು ಐವತ್ತು ಮತ್ತೊಂದು ಏ ಬಂದು ಮೂಲಭೂತ ಕರ್ತವ್ಯ ಸರ್ ಏನ್ ಸರ್
ಹದ್ನಾಾಕನೇ ವಿಧಿ ಯಾವುದೇ ಭೇದ ಭಾವ ಇಿಲ್ಲದೆ ಇದ್ ಮಾಡೋದು ಹದ್ನೈದನೇ ವಿಧಿ ಯಾವುದೇನ್ ಜಾತಿ ಭೇದ ಭಾವ ಇಿಲ್ಲದೆ
ಯಾರ ಲಿಂಗತ್ಯ ಬೇಗಾದ ಭಾವ ಇಲ್ಲದೆ ಮಾಡದುಸ ಹದ್ನೈ ಹದ್ನಾರು
ಹದ್ನಾರನೇ ಮಧಿ ಉದ್ಯೋಗ ಅವಕಾಶ ಕಲ್ಪಿಸಿ ಕೊಡುವುದು ಸರ್
ಹದಿನೇಳು ಅಸ್ಪೃಶ್ಯತೆ
ಇಲ್ಲಿ ಸಾಕುಷತೆ ನಿವಾರಣೆ ಮಾಡುದು ಸರ್
ಹದ್ನೆಂಟು ಬಿರ್ದು ಬಿಂಕುಗಳು.
ಸ್ವೀಕಾರ ಮಾಡುದು ಸರ್ ಹತ್ತೊಂಬತ್ತನೇದು ವೈಯಕ್ತಿಕ ಸ್ವಾತಂತ್ರ್ಯವನ್ನು ನೀಡುವುದ ಸರ್. ಇಪ್ಪತ್ತನೇ ಅಪರಾಧಿಗಳಿಗೆ ಹ ವಿವಿಧ ಮೂಲಗಳಿಂದ ಸೌಲಭ್ಯಗಳನ್ನು ಕಲ್ಪಿಸುತ್ತಾರೆ ತಿರುಗಾಯನು. ಇಪ್ಪತ್ತೊಂದನದು ಆರ್ ಟಿ ಇ ಅಂತ ರೈಟ್ ಟು ಎಜುಕೇಶನ್ ಅಂತಂದ್ರೆ ಆ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಬರುತ್ತೆ ಸಾರ್.
ಸರ್ ಸರ್ ಇದು ಈ ಹದಿನಾರು ವರ್ಷ ಗಂಟ. ಎಲ್ಲ ಮಕ್ಕಳಿಗೂ
ಆ ಸರ್ ಅದು ಎಂಬತ್ತ ಆರನೇ ವಿಧಿ ಸರ್ ಅದು.
ಎಂಬತ್ತಾರನೇ ಸರ್ ವಿಧಿ ಗೊತ್ತು ಎಷ್ಟನೇ ತಿದ್ದು ಪುಡಿ ಸರ್ ಅದು. ಎಷ್ಟನೇ ತಿದ್ದು ಪಡಿ ಎಷ್ಟನೇ ವರ್ಷದಲ್ಲಾಗಿದ್ದು ಸರ್ ಅದು.
ಎಷ್ಟ್ನೇ
ತಿದ್ದುಪಡಿ ಸರ್ ಅದು.
ಗಮ್ಮತಂದಾ
ಇಲ್ಲ ಸರ್ ನೇಮ್ಸ್ಕಳಿ. ಎಷ್ಟ್ನೇ ವರ್ಷದಲ್ಲ ಸರ್ ಅದ ಆಗಿದತ್ತು ತಿದ್ದುಪಡಿ.
ಅದು ಮರ್ತೋಗ್ಬೀಟದೆ ಹೇಳಿ ಸ.
ಎರಡ್ ಸಾವಿರದ ಎರಡು ಸರ್ ಎರಡ್ ಸಾವಿರದ ಎರಡು ಸರ್ ಎಂಬತ್ತಾರನ ತಿದ್ದುಪಡಿ ಏನ ಸರ್ ಅದು ಎಂಬತ್ತರ ಅರವತ್ತರ ಸರ್ ಸ್ವಲ್ಪ ಕನ್ಫ್ಯೂಸ್ ಅದ ಅದು
ಹ ಅವತ್ತಾರು ಸ
ಹ ಅರವತ್ತಾರು ಇರ್ಬೋದು ಸರ್
ಹ್ಮ ಸರ್ ತಿದ್ದುಪಡಿಗಳು ಹೋಗ್ಬಿಡ್ಡ ನಾನು
ಹೇಳಿ ಹೇಳಿ ಸರ್ ನಿಮ್ಗೆ ಯಾವ್ದು ಗೊತ್ತು ಹೇಳಿ ನನ್ಗೂ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗೊತ್ತಿಲ್ಲ ಹೇಳಿ ಸರ್
ಹ್ಮ್ ತಿದ್ದುಪಡಿಗಳು ಬಂದು ಫಸ್ಟು ನೂರ ನಾಲ್ಕನೇ ತಿದ್ದುಪಡಿ ಸರ್
ಹಾಂ ಸರ್ ಹೇಳಿ ಸರ್
ಸರ್ ಈವಾಗ ನಮ್ ನಮ್ ಗೊತ್ರತ್ರ ತಿದ್ದುಪಡಿಗಳು ಹೇಳ್ತೀನಿ ನೋಡ್ಕೊಳ್ಳಿ.
ಹೇಳಿ ಹೇಳಿ
ನೂರ ನಮ್ ಗೊತ್ತಿರೋದು ಯಾವ್ಯ್ದು ಅಂತಂದ್ರೆ.
ಹ ಸರ್
ನೂರ ಒಂದ್ನೆ ನೂರ ಒಂದ್ನೆ ತಿದ್ದುಪಡಿ ಜಿ ಎಸ್ ಟಿ ಬಗ್ಗೆ ಹೇಳುತ್ತೆ ಸರ್ ನೂರ್ನೆ ತಿದ್ದುಪಡಿ ಭಾರತ. ಬಾಂಗ್ಲಾದೇಶದ ಬಗ್ಗೆ ಹೇಳುತ್ತೆ ಸರ್.
ಹಾ ಸರ್
ಅಲ್ಲಿಂದ್ ಬಂದು ಈಗ ತೊಂಬತ್ತೊಂಬತ್ತು ಗೊತ್ತಿಲ್ಲ ತೊಂಬತ್ತ ಎಂಟನೇದ್ ಗೊತ್ತು ಸರ್.
ಹ್ಮ್ ಯಾವ್ದದು ಸರ್ ತೊಂಬತ್ತೆಂಟು
ತೊಂಬತ್ತೆಂಟು ಇದು ಸರ್ ಅದು ಅದೇ ಮುನ್ನೂರ ಎ ಇಪ್ಪತ್ತೊಂದು ಜೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಗೊತ್ತು ಸರ್
ಹಾ ಸರ್ ನನ ಕಟ್
ಆಮೇಲೆ ನಮ ಮೇನ್ ಮೈನ್ನಗ ಹೇಳ್ತಿನನಿ ಸರ್ ಅಂದ್ರ ಐವತ್ತ ಎರಡು ಪಶಚಂತ್ರರ ನಿಿಸಬೇಕ ಇದೆ ಸರ್ ಒೈನ ಎಂಬತ್ತೈದು ಜಾರಿಗೆ ಬಂದಿದ್ದು
ಹ್ಮ ಸ್ವಪಕ್ಷಾಂತರ ನಿ ಐವತ್ತೆರಡು
ಆ ಚುರ್ಗ ಅರವತ್ತೊಂದದಿ ಅದೇ ಸರ್ ಇದ್ ಮಾಡ್ತಾರ ಸರ್ ಸಾರ್ವಜನಿಕ ವಯಸ್ತಿಕ ಮತದಾನ ಪದ್ಧತ ಏನ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಮಾಡ್ತವೆ ಸರ್
ಹಾಂರ್ ರಾಜೀ್ ಗಾಧ ಅವ್ರು ಮಾಡತಾರೆ ಸರ್
ಹಲೋ